ಇಲ್ಲ ನೀನು
ನಾನ ಇಲ್ದೇ ಕಾಫಿ ಆಯ್ತು ಕಣೆ ನಿಮ್ದು
ನಂದು ಆಯ್ತು.
ಹ್ಮ್ ಆರಾಮ ಇದಯಾ
ಹಾ ಆರಾಮ್
ಹಾ
ಅಲ್ ಏನ್ ನಾ ಆರಾಮೇ ಇದ್ದೀನಿ ನೀನು
ನಾನು ಆರಾಮತೀನಿ ಹ್ಮ. ಮತ್ತ ಸಮಾಚಾರ. ಹ್ಮ್ ಏನಿಲ್ಲ ಕಡೆ ಫುಲ್ ಜ್ವರ ಶೀತ ಎಲ್ಲಾ ಶುರು ಆಗಾಗಿದೆ.
ಹಾ
ಹ್ಮ್ ಮತ್ತೆ
ಮತ್ತೆ ಹೇಳ್ಬೇಕು
ಹ್ಮ
ಒಂದಲ್ವಾ
ಹಾ
ಹೋದಲ್ವಾ
ದ ಬ
ಸ್ ನಾಳೆ ಬೆಳಗ್ ಹಓದೋದು
ಹಾ ನಾನು ಇಷ್ಟ ಮೈಕ್ರೋ ಕಂಟ್ರೋಲರ್ ಓದ್ತೀನಿ ನಾನು.
ನಾನು ಹೋದನ ಅಂತ ಬಂದೆ ಇಲ್ ನೋಡಿದ್ರೆ ಎಲ್ಲ. ರು ಮಲ್ಕೊಂಡವ್ರೇ ಫೋನ್ ಮಾಡಕೊಂಡು ಹ.
ತುಂಬ ಇವಾಗೆಲ್ಲ ವೈರಲ್ ಫೀವರ್ ಅಂತಕಣಣ ನನಗ ಒಂದು ವಾರ ಆಗ್ತ ಒಂದ್ ನಾಲ್ಕೈದು ದಿನ. ಮಟ್ಟಲ್ಲ ಕಡಮನ್ನ ಅತಿಲ್ಲ
ಕೆಮ್ಮ ಒಂದ್ ದಿನ ಕಮ್ಮಿ ಆಗುತ್ತೆ ಮತ್ತೆ ಒಂದ್ ದಿನ ಬರುತ್ತ.
ಹ್ಮ್
ಹ್ಮ್ ಹಾ
ಎಂತ ಮೆಡಿಸಿನ್ ಮಾಡೋಣ ಅಂದ್ರು ಅದ
ನಿನ್ನೆ ಸಾನ ಆರಮ್ಮ ಕಾಲ್ ಮಾಡಿದ್ರ ಎಷ್ಟೋ ಹಾಫ್ ಅನ್ ಅವರ್ ಮಾತಾಡಿದ್ದೀನಿ
ಹ್ಮ್ ಎಂತ ಅಂಜು
ಹಂಗೆ ಆಂಟಿ ಹೆಂಗ್ ಫ್ರೆಂಡ್ಲಿ ಆಗಿ ಮಾತಾಡ್ತಿತ್ತು ಗೊತ್ತಾ
ಹೌದಾ ಹ್ಮ್ ಮತ್ತ ಬರ್ಡೇ ಇವತ್ ನಿನ್ ಬರ್ಡೇ ಅಲ್ಲ
ಹಾ ಥ್ಯಾಂಕ್ ಯು
ಮಾಡಿದು ನಿಂಗೆ
ಯಾರ
ಅಪ್ಪ ಹ್ಮ್ ಸರಿ
ಮತ್ತೆ
ಮತ್ತೆ ನಲ್ ಕಣೆ
ಯಾಕ ಏನಿಲ್ಲ ಹೇಳ್ಬೇಕಲ್ಲ ಏನಾದ್ರು
ಅಹ ಏನಂದ್ರೆ ಅಪುರಂದ ಬರ್ಡೆ ಗಿಫ್ಟ್ ತರ್ರಿಸಿದೆ ಬವತ್ತು
ಹ ಎನ್ ಏನಂತವಳು ನೋಡಿ
ಏನಿಲ್ಲ ಚೆನ್ನಾಗಿದೆ ಅಂತ ಎಡ್ಫೋನ್ ಅಂದ್ರೆ ಆನ್ಲೈನ್ಲ್ಲಿ ಆರ್ಡರ್ ಮಾಡಿದ್ ನಾನು ಅಂದ್ರೆ ಬಾಟಲ್ ವಾಟರ್ ಬಾಟಲ್ ಕೊಟ್ಟೆ ಅದ್ರ ಮೇಲ್ಗಡೆ ನೇಮ್ ಬರುತ್ತೆ ಲಾ ಆತರ ಹ್ಮ್
ಬೇಸಲ್ ಏನು ಎಕ್ಸೈಟ್ಮೆಂಟ್ ಇಲಿಲ್ಲ ನೋಡ್ಬೇಕಾದ್ರೆ
ನಾನು ರೂಮ್ ಅಲ್ಲಿ ಇಟ್ಟು ಬಂದಿದ್ದೆ
ಹ್ಮ್
ಹ್ಮ
ಹೋದ್ಮೇಲೆ ಹೇಳೋಣ ಬಿಡು ಹೋದ್ಮೇಲೆ ಏನಂದ್ಲು
ಥ್ಯಾಂಕ್ ಯು ಕಣೆ ಅಂದೇ ಇಷ್ಟ ಆಯ್ತ ಅಂದೇ ಹಾ ಇಷ್ಟ ಆಯ
ಹ್ಮ್
ಆ
ಹಾ ಸರಿ
ಮನೆಗೆ ಕಾಲ್ ಮಾಡಿದಿಯಾ
ಮಾಡಿದ್ದಿ ಇವಾಗೆ ಮಾಡಿದ್ದಿ ಆಮ್ಮಂಗ್ಗ ವಿಡಿಯೋ ಕಾಲ್ ಕಲ್ ಮಾಡಿದೆ ಮತ್ತು ಹಾಗೆ
ಹೌದಾ ನಮಗು ವಾ ಮಾರ್ತೇ ಬಿಟ್ಟಿದ್ದಲ್ಲೆ
ಹಾ
ಹ್ಮ
ಮತ್ತೆ
ಹ್ಮ್
ನಮ್ಮ ಅಮ್ಮ ಜೊತೆ ಹಣ್ಣೀರ ಹುಡುಗಾ ದೊಡ್ಡೋನ್ನಗನೆ ಸರಿ ಎಸ್ತಿದ್ದೆ
ವಾ
ಹ್ಮ್
ಹ್ಮ್
ವಯ್ಸ್ ಒಂದ್ ಚೇಂಜ್ ಅಗ್ಬಿತೈತ ದೊಡ್ಡವರ ತರ ನನ್ಗೆ ಒಂದತರ ಅನಿಸ್ತಿತು ಅಲ್ಲಿ ಮಾತಾಡ್ಬೇಕಾದ್ರೆ
ಅಲ್ಲಿದ್ದಾಗ ನಂಗೂ ಹಂಗೆ ಅನಿಸ್ತಿತ್ತು
ಯಪ್ಪ ಯಾರ್ ಜೊತೆನು ಮಾತಾಡ್ ಇದ್ದೀ ಅನ್ನೋ ಫೀಲ್ ಬಂತು ಅದಕ್ಕೆ ಜಾಸ್ತಿ ಮಾತಾಡ್ಲೇ ಇಲ್ಲ ಅಮ್ಮು ಕೊಡುಅಂದೇ
ಆಮೇಲೆ ಅಭ್ಯಾಸ ಆಯ್ತು ಹ್ಮ್ ಮತ್ತೆ
ಹೇಳು
ಏನಿಲ್ಲ ಈ ಟೈಮಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಜಾತ್ರೆ ಆಗ್ತಾ ಇದೆ
ಯಾವ ಕಡೆ ಆಗೈತ್ ಇವಾಗ ಇವಾಗ ಎಲ್ಲಿ ಜಾತ್ರೆ
ಅಲ್ಲಿ ಪುರಿಜಗನ್ನಾಥ ದೇವಸ್ಥಾನ ಇದೆ ನಾನ್ ಇವತ್ತೊಂದು ರೀಲ್ಸ್ ನೋಡಿದೆ ಕಣೆ ಅದ್ರಲ್ಲಿ ಎಲ್ಲಾ ದೇವ್ರು ಅಭಿಷೇಕ ಎಲ್ಲ ಮಾಡಿದಾಗ ಈಗ ಎಲ್ಲ ಅಲ್ಲು ಅಭಿಷೆಕ್ಕೆ ಎಲ್ಲ ಮಾಡ್ತಾರೆ ಆದ್ರೆ ಈ ದೇವ್ರಗನು ಅಭಿಷೇಕ ಮಾಡ್ದಾಗ ಮಾತ್ರ ಜ್ವರ ಬರುತ್ತಂತೆ ಏ ಹೊಸ ಮಾಡ್ದಾರ ದೇವರಿಗೆ ಜ್ವರ ಬರುತ್ತ
ದೇವರಿಗೆ ಜ್ವರ ಬರುತ್ತಂತ
ಹಾ ಅಂದ್ರೆ ಅದ್ರಲ್ಲಿ ಕೃಷ್ಣನ್ ರಿಯಲ್ ಹಾರ್ಟ್ ಇರೋದಲ್ಲ ಅದು ವರ್ಷ ವರ್ಷ ಮೂರ್ತಿನ ಚೇಂಜ್ ಮಾಡ್ತಾರಲ್ಲ
ಹಾ
ಅದೇ ತರ ಏನೋ ಇರ್ಬೇಕು ಅದು ಗೊತ್ತಿಲ್ಲ ಅಕ್ಕ
ಹ್ಮ್ ನನಗೆ ಇವತ್ತೆ ಫಸ್ಟ್ ಟೈಮ್ ಕೇಳ್ತಿದೀನಿ ಇದ್ನ
ಜ್ವರ ಬರುತ್ತಂತನ
ಜ್ವರ ಬರುತ್ತೆ ನನಗೆ ಹಾರ್ಟ್ ಇರೋದೇ ಗೊತ್ತಿಲ್ಲ ನಿಜವಾಗ್ಲೂ ಅದ್ರಲ್ಲಿ
ವಾವ್ ಅದನ್ನು ಕಣ ಪ್ರತಿ ವರ್ಷ ಚೇಂಜ್ ಮಾಡ್ತಾರಲ್ಲಾ ಪುರಾ ಇದು ಬಟ್ಲು ಆಗ ಕಣ್ಣಿಗೆ ಬಟ್ಟೆ ಕಟ್ಟಿ ಕೊಂಡು ಕೈಗೆಲ್ಲ ಬಟ್ಟೆ ಕಟ್ಕೊಂಡು ಹಾರ್ಟ್ಟಿನ ಒಂದು ಹಳೆ ವಿಗ್ರಹ ದಿಂದ ಹೊಸ ವಿಗ್ರಹಕ್ಕೆ ಮಾಡ್ತಾರೆ
ಅದು ಒರಿಜಿನಲ್ ನಮ್ದ ಹೆಂಗಿದೆ ಹಾರ್ಟ್ ಹಂಗೇ ಇದೆಯಾ
ಅಂತೆ ಬಡ್ಕೊಳೋದು ಡಾಕ್ಟರ್ ಚೆಕಪ್ ಎಲ್ಲ ಮಾಡ್ತಾರಂತೆ
ಹಾ ಬಂದು ಡಾಕ್ಟರ್ ಚೆಕಪ್ ಮಾಡ್ತಾರಂತ
ಹ ಇದು ಹಾರ್ಟ್ ಇದೆಲ್ಲ ಕೇಳಿದ್ರೆ
ಹ್ಮ್
ಹ್ಮ್
ಹ ಫಸ್ಟ್ ಟೈಮ್ ನಂಗೆ ಗೊತ್ತ ಇಲ್ಲ ಈ ಮ್ಯಾಟರ್
ಹೌದಾ
ಹ್ಮ್
ಹ್ಮ ಆ ನನಗ ಫುಲ್ ಜ್ವರಕ್ಕೆ ಒಂಥರ ಬಿಟ್ಟ ಬಿಟ್ಟ ಜ್ವರ ಬರದಾಯ್ತಾ ಹಲ್ಲ ಎಲ್ಲ ನೋವತಾ ಉಂಟು ಕಣ್ಣು ಮೂಗು ಎಲ್ಲಾ ನೋವತಾ ಇದೆ ಹಿಂಸೇ ಆಗ್ತಿದೆ ಹಿಂಸೆ ಆಗ್ತಿದೆ
ಹ ನಂಗು ಹಂಗೆ ಆಗ್ತಿತು
ಹ್ಮ್
ಹ ಇವಾಗ ಇಷ್ಟ ತನಕ ಇಲ್ಲ ಮತ್ತೆ ಇವಾಗ ಶೀತ ಸ್ಟಾರ್ಟ್ ಆಗಿದೆ ಅಕ್ಷಿ ಅಕ್ಷಿ ಅಕ್ಷಿ ಅಂತಿದಿನಿ ಅವಾಗಿಂದ
ಹಾ ನನಗು ತಲೆಬಾರ ಓದಕ್ ಹಿಂಗೆಲ್ಲ ಆದ್ರೆ ಹಿಂಗೆಲ್ಲ ಆದ್ರೆ ಓದಕ್ ಎಲ್ ಮನಸ್ಸು ಬರುತ್ತೆ
ಹಾ ಮನ್ಸು ಒಂಥರ ಆತಾಯ
ಮೈಕ್ರೋ ಕಂಟ್ರೋಲರ್ ತುಂಬಾ ಕಷ್ಟ ಇದೆ ಅಂತ ಕಣೆ
ಯಾರ ಅಂದರು
ಅಮೃತ ಅಂತ ಇದ್ಲು ನಮ್ಮ ಕ್ಲಾಸ್ ಅವಳು
ಅವ್ಳು ಓದಕ್ ಸ್ಟಾರ್ಟ್ ಮಾಡ ಅವ್ಳಂ
ಹ್ಮ್ ಒಂದ್ ಮಾಡಿಲ್ ಆ ಆಯ್ತ ಅನ್ಸತ ಅವಳದ ಹ್ಮ
ಏನೋ ತಿಂತಿದ್ಯಾ ಏನೋ ತಿಂತಿದ್ಯಾ
ಬಾದಾಮ ಆ ಮಾಡಲ್ಲಿ ಇದನ್ನಾ ಹಾಕ್ತೀನಿ ಆ ಮಾಡೆ ಇಲ್ಲಿಂದ ನೇ ಹಾಕ್ತೀನಿ
ಹಾಕು ಆ
ಹಾ ಕ್ಯಾಚ್ ಹ ಇದು ಬಾದಾಮ ತಿಂದ ಒಂಚೂರು ಬುದ್ಧಿವಂತರ ಆಗೋಣ ಅಂತ
ಹಾ ಹಾಗಣ ಆಗಣ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ
ಸಮಾಚಾರ ಹೇಳಬೇಕು ಇವತ್ತು ಆಷ್ಟಲಲ್ಲಿ ಗೂಲಿ ಭಜಿ ಮಾಡಿದ್ರು
ಏನು
ಗೋಲಿ ಬಜಿ
ಹಾ ತಿಂದಿಯಾ
ತಿನ್ಬೇಕು ಅಂತ ಆಸೆ ಆಗ್ತಿತ್ತು
ಹ್ಮ್
ಜ್ವರ ಅಲ್ಲಾ ಕೆಮ್ಮು ಮಲ್ಗ್ ತಕ್ಷಣ ಕೆಮ್ಮು ರಾತ್ರಿ ಇಡಿ ನಿದ್ದೆ ಬರಲ್ಲ
ಹ್ಮ್
ಅದ್ಕೆ ತಿಂದೆ ಇಲ್ಲ
ನಾನು ಮಾಮು ತಿನ್ಬೇಕು ಅಂತಿದ್ದೆ ಅದೇ ಟೈಮಗ ಮೂಡ್ ಕೆಟ್ಟೋಯ್ತಾ
ಹ್ಮ್
ಹಾಕಸ್ಕೊಂಡ್ ಯಶೂಗ್ ತಂದ್ಕೊಟ್ಟೆ
ಹ್ಮ್ ನೀನ್ ನನ್ಗಾರು ಒಂದ್ ಮಾತ್ ಕೇಳ್ಬೇಕಾ
ಏನಂತ
ಕ್ಕಿನಂತಾ
ನೀ ತಿಂತಿದ್ಯಾ ಅವ್ಳ್ ಕೇಳುದ್ಲು ಬಾಯ್ಬುಟ್ ಹಾಕ್ಸ್ಕೊಂಬಂದ್ ಕೊಡೇ ಅಂತ ಅದಕ್ಕೆ ಕೊಟ್ಟೆ ಇಲ್ಲಾಂದ್ರೆ ಹಾಕುಸ್ಕೊಂಡು ಬರ್ತ್ ತ್ತಿರ್ಲಿಲ್ಲ
ಹ್ಮ್ ಮತ್ತೆ ಮನೆಗೆ ಯಾವಾಗ ಲ್ಯಾಬ್ ಎಕ್ಸಾಮ್ ಫಿಕ್ಸ್ ಆಯ್ತಲ್ಲ ಹದ್ನಾರುಕ್ಕೊಂದು ಇಪ್ಪತ್ತೊಂದುಕ್ಕೊಂದು ಇಟ್
ಹ ಅದ್ನಾರುಕ್ಕೊಂದು ಇಪ್ಪತ್ತೊಂದುಕ್ ಒಂದಾ ಅದ್ ಹ್ಮ್. ಎಷ್ಟ್ ದಿನ ಒಂದ್ ಎರಡ್ ಮೂರ್ ನಾಲ್ಕು ಐದ ಆರ್ ಯೋಳ್ ಏಳು ದಿನ ರಜಾ ಐತೆ. ಮೂರ್ ದಿನ ಊರ್ಗ್ ಹೋಗ್ ಬರದಾ ಮೂರ್ ದಿನ ಊರ್ಗ್ ಹೋಗ್ ಬರ್ಲಾ ನಾನು ಹೋಗ್ಲಾ ಬೇಡ್ವಾ ಗೊತ್ತಾಗ್ತಿಲ್ಲ
ನನಗ ಹೋಗೋದ್ ಬರೋದೆ ಟೆನ್ಷನ್ನು ಬೆಂಗ್ಳೂರ್ಗೆ ಹೋಗದೆೇ ಬರಕೆ ಸೆಮ್ ಟೆಂಕ್ಷನ್ ಅಂದೆ ಹೌದ ಮತ್ತೆ ಹೋಗ್ಬೇಕ ಇಲ್ಲಿಂದ ಸಿಕ್ಸ್ ಸೆವೆನ್ ಅವರ್ ಜರ್ನಿ ಮಾಡ್ಬೇಕಾ ಮತ್ತ್ ಅಲ್ಲಿಂದ ಮತ್ತೆ ಮಾಡ್ಬೇಕಾ ಒಬ್ಬೊಬ್ಳೇ ಸಾಯ್ಬೇಕು
ಯಾರಿಲ್ಲ ಜೊತೆಗೆ ಹೋಗೋರ್ ಇರ್ತಾರಲ್ಲ.
ನಂಗ್ ಫಸ್ಟ್ ಟೈಮ್ ಮನೆಗ್ ಹೋಗದುಕ್ ಬ್ಯಾಡ ಅನ್ಸ್ತಾ ಇರದ್. ಫಸ್ಟ್ ಟೈಮ್ ಮನೆಗ್ ಹೋಗಕ್ ಆಲಸ್ಯ ಮಾಡ್ತಿರೋದು.
ನನ್ಗು.
ಅವಾಗ ತಿಂಗ್ಳಿಗ್ ಒಂದ್ಸರಿ ಆದ್ರೂ ಓಡೋಯ್ತಿದ್ದೆ.
ನಾನು ಎರಡ್ ವಾರಕ್ ಒಂದ್ಸಲ ಆದ್ರೂ ಹೋಗ್ತಿದ್ದೆ ಮನೆಗೆ.
ಹ್ಮ್ ನಮ್ಮ್ ಮನೇಲಿ ಬಾ ಬಾ ಅಂತರ್ ಮೊನ್ನೆ ನಿನ್ನೆ ನಮ್ ಅಮ್ಮ ಅತ್ಕೊಂಡ್ ಕೂತೈತೆ ಮತ್ತೆ. ಮೊನ್ನೆ ಮೊನ್ನೆ ತನ ಬಂದಿದ್ದೀನಿ ಅಂತ ಅಂದಿದ್ಕೆ ಹಾ ಹಂಗೆ ಬಂದ್ ಹಂಗೆ ಹೋದೆ ಅವತ್ ತ್ತು ಗೃಹಪ್ರವೇಶುಕ್ ಬಂದೆ ಹಂಗೆ ಬಂದೆ ಹಂಗೆ ಹೋದೆ ಅಂತಿತ್ ಏನ್ ಮಾಡ್ಲಿ.
ಈ ಸಲ ಹೋಗ್ಬಾ ಒಂದ್ ಎರಡ್ ದಿನ ಬಯಲಜಿ ಎಕ್ಸಾಮ್ ಮುಗುದ್ಮೇಲೆ. ಗ್ಯಾಪ್ ಇದ ಅಲ ತುಂಬಾ ದಿನ ಇರ್ಬೇಡ ಒಂದ್ ಎರಡ್ ದಿನ ಮನೇಲಿದ್ದು ಬಾ.
ಹ್ಮ್ ಹ್ಮ್ ಟೆನ್ ಲೆವೆನ್ ಹೋಗ್ತೀನಿ ತರ್ಟಿನ್ ಮಾರ್ನಿಂಗ್ ಬಿಟ್
ಹ್ಮ್
ಮಾರ್ನಿಂಗ್ ತರ್ಟೀನ್ ಮಾರ್ನಿಂಗ್ ಬಿಟ್ರೆ ಸಂಜೆ ಬರ್ತೀನಿ.
ಫೋರ್ಟೀನ್ ಫಿಕ್ಟೀನ್ ಸಿಕ್ಟೀನ್ಗೆ ಎಕ್ಸಾಮ್.
ಹ್ಮ್
ಹ್ಮ್ ಮನೇಲು ಒದ್ಕೋ.
ಹ್ಮ ನ ನಾನು ಓದಲಕ್ಕಣೆ ಅದಿಕ್ಕೆ ನನ್ ಹೋಗೋದೇ ಬೇಡ ಅನಿಸ್ ತೆ
ಯಾಕೆ.
ಹ ಕೂತ್ರೆ ಓದಲ್ವೇ ಸಾಯಿಲಿ ನಾನು.
ಸರಿ ವಾರ್ಡನ್ ಬಂದ್ರು ಅನ್ಸುತ್ತೆ ಇರು ಮಾಡ್
ಹ್ಮ್